ಹಲೋ ರಮೇಶ್ ಕೆಳತದ ಆರಾಮ ನೋಡ ನೀನು
ಹ್ಮ್ ನಾನ್ ಆರಾಮನ್ ನೋಡಪಾ ಏನ್ ಮಾಡಕೂತಿ
ಏನಿಲ್ಲ ನೋಡ ಹಾಸ್ಟೆಲ್ದಾಗ ಸುಮ್ ಕೂತಿದ್ದೆ ಇಲ್ಲ ಶಾಪುರಾಗ
ಹ್ಮಹು ಹಾಸ್ಟೆಲ್ ಇದ ಏನ ಅಂದ್ರ
ಹ್ಮ್ ಹಾಸ್ಲಗನ
ಯಾವ ಹಾಸ್ಟೆಲ್ ಲೋಪ
ಮೈನಾರಿಟಿ ಅಂತ ಹೇಳಿ
ಹಾ ಹಾ ಹಾ ಮೈನರಿಟಿ ಹಾಸ್ಟೆಲ್ ಅಗೆದೆನ್
ಹ್ಮ್
ಏನ್ ಅದೇ ಏನ್ ಗೌರ್ಮೆಂಟ್ ಸೀಟಾ ಏನ ಹಿಂಗ ರೆಕಮೆಂಡ್ ಮ್ಯಗ ಇದ
ಎ ಹಿಂಗ ಒಬ್ಬ್ರ ಕೈಯಲಿ ಹೇಳ್ಸ್ಕೊಂದಿನಪ್ಪಾ ನಮಗ ಏನ್ ಗೌರ್ಮೆಂಟ್ ಶೀಟ್ ಅತದ ರಿಸಲ್ಟ್ ಕಮ್ಮಿ ಅದ
ಹ ಹಾ ಅಂದ್ರ ರಿಸಲ್ಟ್ ಎಷ್ಟ ಇರ್ಬೇಕ್ ಅಲ್ಲಿ ಆಗ್ಬೇಕ್ಂದ್ರ
ಅಂದ್ರ ಇಲ್ಲಿ ಮೈನಾರಿಟಿ ಕಾಸ್ಟ್ ಅವರ್ಗೆ ಜಾಸ್ತಿ ಇದ ಇರ್ತ ವೆೇಕೆನ್ಸಿ ಇರ್ತಾವ ನಮಗ ಹಿಂದೂಗಳಿಗೆ ಅಂದ್ರ ಒಂದು ಕಾಸ್ಟ್ಗೆ ಎರಡ್ ಎರಡ್ ಸೀಟ್ ಇರ್ತಾವ ಅಷ್ಟೇ.
ಹ್ಮ್ ಹ್ಮ್ ಹ್ಮ್ ಹಂಗನ
ಹ್ಮ್ ನೈಂಟಿ ಬೈ ನೈಂಟಿ ಸಿಕ್ಸ್ ಅಬೋವ್ ಇರ್ಬೇಕು ಹ್ಮ್
ರಿಸಲ್ಟ್ ಅಷ್ಟಿರಬಕನ
ಹ್ಮ್ ನೈಂಟಿ ಫೈ ನೈಟಿ ಸಿಕ್ಸ್ ಅಬೋ ಇರ್ಬೇಕ್ ನೋಡ ರೀ
ಹಾ ಈಗ ಹಾಸ್ಟ್ಲಗ ಇದದೆಲ್ಲಲ್ಲಿೇ
ಹ್ಮ್
ಊಟ ಗಿಟ ಎಲ್ಲ ಮೂರ್ ಹೊತ್ತ ಅವ್ರ ಕೊಡ್ತಾರನಾ
ಹ್ಮ್ ಎಲ್ಲ ಅವ್ರ್ದ
ಅಂದ್ರೆ ಸಿಸ್ಟಮ್ಯಾಟಿಕ್ ಬಾರಿ ಇರಬೇಕ.
ಹ್ಮ ಒಂದ್ ಮೂವತ್ ನಲ್ ತುಡುಗರ್ ಇರ್ತವಲ್ಲಾ ಕರೆಕ್ಟ್ಗಿ ಅಡಗ ಗಿಡ್ಗ ಚೆನ್ನಾಗ್ ಮಾಡ್ತರು
ಹಾ ಹಾ ಹಾ ಅಂದ್ರೆ ಮೈನಾರಿಟಿಗೆ ಕಮ್ಮಿ ಅದನ್ ಅಷ್ಟೇ ಅಂತ ಅಂದ್ರೆ ಮೂವತ್ ನಲ್ಕ ತುಗರಿರಏನ ಅಂದ್ರ
ಹ್ಮ್ ಅಷ್ಟೇ
ಹ್ಮ ಹ್ಮ್ ಹ್ಮ ಬೆಡ್ ಬೆಡ್ಶೀಟ್ ಎಲ್ಲ ಕೊಟ್ಟಿರ್ಬೇಕ ಅಂದ
ಹ್ಮ್ ಎಲ್ಲ ಕೊಡ್ತಾರ
ಹ್ಮ್ ಹಾ್ ಹ್ಮ್ ಹ್ಮ್ ಅದ್ರ ಲೈಬ್ರರಿಗ ಬ್ರ ಅಣ
ಇಲ್ಲ ಲೈರರಿ ಅದ ಏನ ಇಲ್ಲ ಇಲ್ಲಿ ವ್ಯವಸ್ಥೆ
ಹಾ ಹಾ ಅಂದ್ರೆ ಬುಕ್ ಸಿ
ಹ್ಮ್ ಕೊಡ್ತಾರ ನಾವ ರೂಮ್ ಹಲ್ ರೋಮ ಹಸ್ಟಲ್ದು ಲೈಬ್ರರಿಗೆಲ ಯ ಅವ
ಹಾಂ ಏ ಮತ್ತುಂದರೆ ಸಿಸ್ಟಮ್ಗೆ ಇಷ್ಟಮು ಕಂಪ್ಯೂಟರು ಎಲ್ಲ ಕೊಡ್ತಾರೆನು
ಹಾಂ ರೋಮ್ಗೊಂದು ಸಾಫ್ಟವೆರ್ ಕೊಡ್ತಾರೆ
ಹಾ ಹಾ ಊಟ ಹೆಂಗ ಕ್ವಾಲಿಟಿ
ಹಾ ಕ್ವಾಲಿಟಿ ಆದ್ ಚಲೋ ಅದ ಒಂದ್ ಸಲ ಕೆಡತದ ಏನ್ ಮಾಡಕ್ ಆಗಲ್ಲ ಮತ್ತ ಅನುಭವ್ಸ ಇದು ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕು
ಹಾ ಅಂದ್ರಿ ತತ್ತಿ ಚಿಕನ್ ಇಂತ ಏನ್ ಕೊಡಲ್ಲ ಏನ್
ಏ ಕೊಡ್ತಾರಾ ಎರ ದನ್ ಕಮ್ಮಿ
ಹಾ ಯಾವಾಗ ಯಾವಾಗ ಕೊಡ್ತಾರಾ
ಹ್ಮ್ ಎರಡು ದಿನಕೊಂದ್ ತತ್ತಿ ಕೊಡ್ತಾರ ಹದನೈದ್ ದಿನಕೊಂದ್ ಚಿಕನ್ ಹಾಕ್ತಾರ
ಹ್ಮ್ ಹ್ಮ್
ಮತ್ತ ಏನ್ ನಿಮ್ಮ ಹ್ಮ್ ಮಾಡ್ತಾರ ಹೈಸ್ಕೂಲ್ ಹುಡ್ಗರು ಬೆಟ್ಟಿಗಿಲ್ಲಾ
ಐ ಸ್ಕೂಲ್ ಹುಡುಗ್ರು ಇನ್ನೇನ್ ಯಾವ ಸಿಕ್ಕಿಲ್ ನೋಡಪಾ ನೇನ್ ಎಲ್ಲಾರು ಲಾನ್ ಹಾಕ್ಬೇಕಕ್ ಕಡೆ ಈ ಕಡೆ ಹೋದ್ರೈಐತ ಅಂತ
ನಡಿರಿ ಮತ್ತೆಲ್ಲ ಟ್ರಿಪ್ಗೆರ ಹೋಗ್ರ ಅನ್ರಿ ಎಷ್ಟ ವರ್ಷ ಆಯತು
ಹೌದೌದು ಹೋದ್ರಿತ ಮತ್ ಎಲ್ಲಾರ ಕರಿ ಎಲ್ಲಾರು ಬರ್ಬೇಕಲ್ವಾ
ಕರಿಬೇಕಪ್ಪಾ ರಿಕ್ವೆಸ್ಟ್ ಮಾಡ್ಬೇಕಕ್ ನಾವೇ ಈಗ ಯಾಕಂದ್ರ ನಾವು ತಯಾರಾಗ್ ತಯಾರಾದ್ರೆ ಮತ್ತ ಅವ್ರು ತಯಾರಾಗ್ತಾರೆ
ಹಂಗಂದ ಹ ಹಾ ಎ ಅವೈಲಬಲ್ಬಬೇಕೋ ಮತ್ತ ಟೂರಿಗ್ ಹೋಗಮ್ ಅಂತ್ರಿ ಮತ್ತ ಎಕಡೆ ಏಕಡೆ ಹೋಗಮ್ರಿ
ಅಂದ್ರ ನಾವ್ ಇಲ್ಲಿಂದ ಮೊದಲು ಸ್ಕೆಚ್ ಹಾಕ್ಬೇಕು ಎಲ್ಲೆಲ್ಲ ಅಂತ ಹೇಳಿ ಹುಡ್ಗರು ತಯಾರು ಮಾಡಿ
ಹಾ
ಮೆಜರ್ಮೆಂಟ್ ಆಕ ದೋಪಕಪ್ಪ
ಹಂಗಂದ
ಹ್ಮ್
ಮತ್ತತ್ ಅಲ್ಲಿ ಹೋಗಯ್ ಬರ್ತ್ ಬಿಡು ಖರ್ಚ ಎಷ್ಟು ಬರ್ಬೋದು ಮತ್ತ ದೂರ್ ಹೋಗ್ತೀವಿ ಎಲ್ಲ ಮತ್ ಕಡೆ ಕಡೆ ಹೋದ್ರಐ ಅಂತ ಅಂತೆ
ಅಂದ್ರ ನಾವು ಎಷ್ಟು ಜನ ಜಾಸ್ತಿ ಆತೇವ ಅಷ್ಟು ಖರ್ಚು ಕಮ್ಮಿ ಇರ್ತದ
ಹಂಗ
ಹಾ
ಹ್ಮ ಹಂಗಾದ್ರೆ ಎಷ್ಟ್ ಮಂದಿ ಹೋಗ್ಬಕ್ ನಾವು ನಿನ್ ಪ್ರಕಾರ
ಒಂದು ಹನ್ನೆರಡು ಹದ ಮೂರು ಜನ ಆಗ್ಬೇಕು ಒಂದು ಜೀಪ್ ಮುಗಸ್ಬೇಕು
ಕ್ರೊಜಾರ
ಹ್ಮ್
ಹಾ ಹಾ ಹಾ ಹ್ಮ್ ಒಂದ್ ಹತ್ತ ಮಂದ ಹೋಗ್ ಬಂದ್ರ ಬಿಡ್ತ ಅಂದೆ
ಹ್ಮ್ ಒಂದ್ಸಲ ಟ್ರಿಪ್ಪಿಗೆ ಹೋಗಿ ಬಂದ್ರ ಮತ್ತತ್ ಮೈಂಡ್ ರಿಫ್ರೆಶ್ ಆಗ್ತದ
ಹ್ಮ್
ಎಂಜಾಯ್ಮೆಂಟ್ ಇರ್ತ
ಹ್ಮ್ ಹ್ಮ್ ಹ್ಮ್ ಹೌದಂದ
ಹ್ಮ್
ಹ್ಮ್ ಹ್ಮ್ ಅಂದ್ರ ಈಗ ಹೋಂಬರ್ ಬಿಡ್ರಿ ಟ್ರಿಪಿಗೆಗ ಎಲ್ಲೆಲ್ಲ ಒಂಬ್ರಿ ಅಂದ್ರೆ ಪ್ಲೇಸ್ಗಳಳ
ಹ ಅಂದ್ರ ದಕ್ಷಿಣ ಕರ್ನಾಟಕದಾಗೆ ಹೋಗ್ಬೇಕು ಯಾಕ ಮಲೆನಾಡು ಪ್ರದೇಶ ನೇಚರ್ ಚಲೋ ಇರ್ತದ
ಹಾ ಹಾ ಹಾ
ಈ ಮಡಿಕೇರಿ ಹುಷಿರ್ ಇ ಮುರುಡೇಶ್ವರ ಉಡುಪಿ
ಹ್ಮ್
ಮೈಸೂರು ಇವೆಲ್ಲಾ ಹೋಗ್ಬಬೇಕಪ್ಪ
ಹಾ ಇವು ಮುಳ್ಳನಗಿರಿ ಚಿಕ್ಮಂಗಗಳೂರು
ಹ್ಮ್ ಇಲ್ಲೇ ನಮ್ ಕರ್ನಾಟಕದಾಗ ತಿರುಗಾಡುದು ಮತ್ತತ್ ಔಟ್ ಆಫ್ ಸ್ಟೇಟ್ ಬೇಡ
ಹಂಗಂದೆ ಮುರುಡೇಶ್ವರ ಎಲ್ಲಾ ಇದು ಚಿಕ್ಕಮಳೂರು ಹೋಗಿದ್ಯನಾ
ಹೋಗಿಲ್ವ ಅದೇ ಹೋಗ್ಬೇಕತ್ತ ನೋಡತ್ತೀವಿ
ಹ್ಮ ಹ್ಮ ಏನೋ ಕುದುರೆ ಮುಖ ಅಂತಾರಂತ ಬಾರಾದಂತ ಪ್ಲೇಸ್ ಅಲ್ಲಿ
ಅದೇ ನಾನು ಬರೀ ಫೋನ್ಾಗ ನೋಡ್ತೀನ ವೀಡಿಯೋಗಳು ಅ ಬರ್ತಿರ್ತಾವ
ಹ್ಮ ಹೌದಾ ಅಂದ್ರ ಅಲ್ಲಿ ಪ್ಲೇಸ್ ಗೀಸ್ ಮಸ್ತ್ ಇರ್ಬೇಕಪ್ಪಾ ಅಂದ್ರ ಈಗ ಈಗ ಹೋದ ಅಲ್ಲ ಈ ಮಳಿಗಾಲ ಇರಲಿಿಲ್ಲ ಈಗ
ಇ್ ಬ್ಯಾಸ್ಗಲ್ಲ ಇಏ ಮಳೆಗಾಲಲ್ ತಗೋಬೇಕು ಅಲ್ಲಿ ಅಂದ್ರ ಚಲೋ ಮಳೆಗಾಲ ಎಲ್ಲ ಚಳಿಗಾಲ ತಗೋಬೇಕು
ಮಳೆಗಾಲ ಎಲ್ಲ ಚಳಿಗಾಲದಾಗ ಹೋಗ್ಬೇಕಂದ
ಹ್ಮ್ ಬೇಾಸಿಗೆಗ ಏನ್ ಹಪ್ಪತ್ತೆ ಗುಡ್ಡ ಹಬ್ಬದ ಆಗ್ತದ
ಹೌದ ಹೌದು ಹಬ್ಬದ ಆಗಲ್ಲ ಕಡೆ
ಹ್ಮ್
ಹ್ಮ್ ಅಂದ್ರೆ ಯಾವಾಗ ಡಿಸೆಂಬರ್ದಾಗ ಹಂಗ ಹಂಬ್ರೇನಾ
ಹ್ಮ್ ನೋಡ ಊ್ರ ಕೇಳಕು ಇಲ್ಲ ಒಂದ್ ಗ್ರೂಪ್ ಮಾಡು ಗ್ರೂಪ್ನಾಗ ಮಾತಾಡಮ್ಮ ಎಲ್ರು
ಡಿಸೆಂಬರ್ದಾಗನ ಬ್ಯಾಡ ಯಾಕಂದ್ರ ಮಂಜ್ ಬಾಳ ಇರ್ತ ಮ್ಯತ್ ಬಿಡ ಮ್ಯಾತ್ ಬಿಡಲ್ಲಲ್ಲಿ ಹೋಗಕ್ಕ
ನಮ ದೋಸ್ತರು ಹೋಯ್ ಬಂದಾರ ಹಓ್ಸಲ್ಲ
ಗೊತ್ ರಿಕ್ವೆಸ್ಟ್ ಮಾಡ್ಕೋಬೇಕು ಹೆಂಗಾರ
ಹ ಹಂಗಲ್ಲ ಅಲ್ಲಿ ಬಿಡಲ್ಲ ಈಗ ನಮ್ಗ್ ಹೋಗ ನಮಗೆ ಕಣು ಕಾಣಲ್ಲ ಅಷ್ಟು ಮಂಜ ಇರ್ದಂತ ಹಿಂದ ತಿರ್ ನೋಡಿದ್ರೆ ಹಿಂದಿನಾರ ಕಾಣಲ್ಲ ಅಂತ ನಮ್ ದೋಸ್ತ್ ೋಯಿ ಬಂದಾರಾ
ಹಾ ಹಾ
ಇತ್ತಪ್ಪ ಅಂದ್ರ ಪ್ಲಾನ್ ಹಾಕಂಗಿತ್ತ ಅಂದ್ರ ಯಾವಾಗ ಅಂದ್ರ ಜನವರಿ ಜನವರಿ ಲಾಸ್ಟ್ ವೀಕ್ ಇಲ್ಲ ಪೆಬ್ ಇದು ಹಾ ಫೆಬ್ರವರಿ ಫಸ್ಟ್ ವೀಕ್ದಾಗ ಹೋಗ್ಬೇಕಕ್
ಹಾ
ಹ ಯಾಕಂದ್ರ ಅವ ಬಿಸಿಲುನು ಸ್ಟಾರ್ ಇರ್ತಾ ಅಷ್ಟಕ್ ಕಷ್ಟೇ ಚಳಿ ಇರ್ತ ಮಸ್ತ್ ಇರ್ತಾವ ಅವ ಕ್ಲೈಮೇಟ್ ಅದ್ ನೋಡಕ
ಹ್ಮ್
ಹೋದ್ರೆ ಆ ಅವಾಗ ಒಂಬ್ರಿ ಅಂತ
ನೋಡಂತ ಮತ್ತೆಲ್ಲ ಕೇಳ್ಕೊಳ ಹುಡ್ಗ್ರರಿಗೆ ಹೆಂಗ ಅಂತರಂಗ
ಹ್ಮ್ ಹ ಅಂದ್ರೆ ಈಗ ಹಓಂಬ್ರಿ ಬಿಡ ಮತ್ ರೊಕ್ಕ ಎಷ್ಟ ಎಷ್ಟ ಹಾಕಂಬ್ರಿ ಖರ್ಚ
ಅಂದ್ರ ಕಿಲೋಮೀಟರ್ ಮ್ಯಾಗ ಗಾಡಿ ಮುಗಸ್ಸಂಬ್ರತ್ತ
ಹಾ
ಆ್ ಒಂದು ಕಿಲೋಮೀಟರ್ಗೆ ಎಷ್ಟ ಎಷ್ಟ ಅಂತ ಹತ್ರ ಕಡವರು ಅದು ಎಷ್ಟ ಬರ್ತದ ಅಷ್ಟು ಎಲ್ರುೂ ವಿಕೋಲ ಆಗ ಗಾಡಿಗೆ ಶೇರ್ ಮಾಡ್ಕೊಂಡ್ ಹೋಗೋುದು ಅಲ್ಲಿ ಅವ ಖರ್ಚು ಅವ್ರರು ವೈಯಕ್ತಿಕ ಅವ್ರ ಏನಾದ್ರು ಮಾಡ್ಲಿ
ಹಂಗಲ್ಲ ಫಸ್ಟ್ ಇಲ್ಲೇ ಗಾಡಿ ಖರ್ಚು ಅದೆಲ್ಲ ಸಪ್ರೇಟ್ ತೆಗದ್ ಬಿಡ್ಬ ಕಡೆಕ್ಕಾ ತೆಗದ್ದಿಂದ ಗಡೆ ನಮ್ ಖರ್ಚು ನಾವವು ಹಿಂದಾಗಡಿಯ ನೋಡ್ಕಂದ್ರ ನಡತ ಬಿಡು ಇಲ್ಲನಲ್ಲಾ
ಹಂಗ ಖುರ್ ಅಂಗ ತೇಗ್ ಬರ್ತದ ಗಾಡದ ಮದಲ ಕಿಮೀಟರ್ ಗೊತ್ತ ಇಲ್ಲಮಗೆಷ್ಟ ಕಿಲೋಮೀಟರ್ ಅಂತ ಹೇಳಿ
ಇಲ್ಲ ಮೇಜರ್ ಮಾಡಿ ಹಾಕಂಡ್ ಈಗ ಏನ್ ಮಾಡೋಕ್ ಗೊತ್ತಾ ಇಷ್ಟ ಇಷ್ಟ ಅಂತ ಹಾಕೇಬಕ್ ನಾವು ಫಸ್ಟ್ ಗೆ
ಅಂದ್ರ ನಾವೀಗ ಒಂದ್ ಪ್ಲೇಸ್ ಸಿಗೋತಿವಿ ಅಂದ್ರ ಗೂಗಲ್ ಮ್ಯಾಪ್ ನೋಡದಕಿ ನಾ ಗಾಡಿಯಾಗ ಓ್ ವಿ ನೋಡ ಅದು ಬಾಳ ಡಿಫ್ರೆಂಟ್ ಆತದ
ಹಾ ಹಾ ಹಾ
ಈಗ ಗೂಗಲ್ ಮ್ಯಾಪ್ನಾಗ ಇಲ್ಲದ ಬೆಂಗಳೂರ ಐ್ನೂರ ನಲ್ವ ಐದನೂರ ಮೂವತ್ತೈಐದು ಕಿಲೋಮೀಟರ್ ತೋರಿಸ್ತದ
ಹ್ಮ
ಇಲ್ಲಿ ಹೋದಾಗೆ ಗೊತ್ತದ ಎಷ್ಟ ಕಿಲಮೀಟರ್ತದೆ ಐನೂರ ಅವ ಕಿಲೋಮಟರ್ಗ್ತದ
ಹ್ಮ ಹಾ ಹ್ಮ
ಹಿಂಗ ಹೆಚ್ಚಕ ಮಾತತಿರ್ತ ನೋಡು ಅಲ್ಲಿ ಹೋಗಿಂದ ಲಾಸ್ಟ್ ಗೆ ಎಂಡ್ ಆದಾಗೆ ಲೆಕ್ಕ ಮಾಡ್ತವ ನೋಡು ಅವಾಗೆ ಗೊತ್ತಾಗೋುದು ಎಷ್ಟ ಎಷ್ಟು ಅಂತ ಹೇಳಿ ಮಿನಿಮಮ್ ಒಂದು ಐದಾರು ಸಾವಿರ ಬೇಕು
ಇದರ್ ಸರ್ ಬೇಕಂಗಗೆ ಇಲ್ಲ ನಾನ್ ಒಂದ್ಸಲ ಹೋಗಿದ್ವಿ ಪಿಯುಷ್ ಆಗಿದ್ದಾಗ
ಹ್ಮ್
ನಾವವು ಒಂದ್ ಹತ್ ಮಂದಿ ಹೋಗಿದ್ವಿ ಕ್ರೋಜರ್ ಮುಗಸಕೊಂಡು ಒಂದ್ ನಾಲ್ಕ ಐ ದಿನ ಹೋಗಿದ್ವಿ
ಹ್ಮ್
ಎಷ್ಟು ಮೂರ್ ಮೂರ್ ಸಾವಿರ ಕೊಟ್ಟೋಗಿದ್ವಿ
ಆಹ ಗೋವಾ ಮತ್ತ ಮುರುಡೇಶ್ವರ ದಾಂಡೇಲಿ ಮತ್ತ ಜೋಗ ಜಲಪಾತ
ಹಾ ಹಾ
ಮತ್ತ ಇನ್ನೊಂದ ಒಂದ್ ಐದಾರು ಪ್ಲೇಸ್ ನೋಡಿದೀವಿ ಒಂದ್ ಒಟ್ಟ ಏಳ ಎಂಟು ಪ್ಲೇಸ್ ನೋಡಿ ಹೋಗಿ
ಹ್ಮ್
ಮೂರ್ ಸಾವಿರ ಹಾಕೊಂಡ್ ಹೋಗಿದೀವಿ ಒಂದ್ ಹತ್ತು ಮಂದಿ ಹೋಗಿದೀವಿ ನಾವು
ಹ್ಮ್
ಅದ್ರಾಗ ಗಾಡಿ ಖರ್ಚೆ ಇಪ್ಪತ್ತೆರಡು ಸಾವಿರ ಏನೋ ಬಂತು ಅಡಗೆ ಖರ್ಚು ಒಂದು
ಏಳ್ ಸಾವಿರ ಏಟ ಬಂತು ಅಂದ್ರೆ ಇನ್ನ ಮೂರ್ ಸಾವಿರ ಉಳ್ದ್ದು
ಹ್ಮ ಹ್ಮ್
ಮನುಷಾಗ ಐದೈಐದನೂರ ಏನ ಬಂದ್ ಐದ ಐದನೂರು ಆರುನೂರು ಏಳ್ ಏಳ್ನೂರ್ ತನ ಬಂದ್ ಒಬ್ರಿಗೆ
ರಿಟನಾ
ಹಾ ರಕ್ಕಾ
ಹ್ಮ್ ಅಂದ್ರೆ ದಾಂಡಿಯಲಿ ಹೋಯ್ದ್ರಲ್ಲ ಹೆಂಗ ಅದ ಪ್ಲೇಸ್
ಏ ಮಸ್ತ್ ಅದ ಅಲ್ಲಿ ಅಂದ್ರೆ ಎಂಜಾಯ್ಮೆಂಟ್ ಮಾಡಕ್ ಬಾರಿ ಅದ್ ನೋಡು
ಹ್ಮ್
ಹಾ ಖರ್ಚು ಬರತ್ ನೋಡಪಾ ಆ ರಮೇಶ
ಊಟ ಅದ ಛಲೋ ಸಿಗ್ತದ ಮೊದ್ಲು ಊಟ ಬೇಕಲ್ಲ.
ಏ ಊಟ ಮೂರ್ ಟೈಮ್ ಊಟ ಮಸ್ತರ್ದಲ್ಲಿ
ಹ್ಮ್ ಹ್ಮ್
ಹ್ಮ ಖರ್ಚ ಖರ್ಚ ಬರ್ತ್ ನೋಡ
ನೋಡಮ ಕೇಳ ಎಲ್ಲ ಹುಡುಗರ್ರಿಗೆ ಮತ್ತ ಹೂ ಅಂತ ಅಂದ್ರೆ ಹೋಗ್ ಬಿಡಾಕ್ ಬರತ್ತ
ಹ್ಮ ಅದೇ ಅವಾಗಾದ್ರ ನಾವುನು ಫ್ರೀ ಇರ್ತವಿ ಬರ್ತೀವಿ.
ಹ್ಮ್
ನಮ್ಮವನು ಎಕ್ಸಾಮ್ ಇರ್ಲ ಏನ ಇರ್ಲ ಅವಾಗ ಡಿಗ್ರಿ ನಮ್ದು ವೆಟರ್ನರಿವ ಸೆಲೆಬಸ್ ಏನ್ ಇರ್ಲಾ ನಮ್ಮವ ಆಲ್ಮೋಸ್ಟ್ ಅಲ್ಲ ಎಲ್ಲಾ ಮುಗ್ದಿರ್ತಾವ.
ಹಲೋ
ಆಯ್ತ್ ನಮ್ಗ್ ಈಗ ಅಷ್ಟೇ ಐದ್ ಐದು ಆರ ಆರ್ ಸಬ್ಜೆಕ್ಟ್ ಇದೆ ಲಾಸ್ಟ್ ನಮಗ. ಅಸ್ಕೊ ಇದು ಸಬ್ಜೆಕ್ಟ್ ಗಳು ಜಾಸ್ತಿ ಇರೋದು ನೆಕ್ಸ್ಟ್ ಹೆಂಗಂದ್ರೆ ಈಗ ನಮ್ಗ ಸೆಕಂಡ್ಸ ಸೇಮ್ ಆದಿವ ಸೆಕೆಂಡ್ ಇಯರ್ ಆದೇ ಅಂದ್ರೆ ಸೆಕಂಡ್ ಇಯರ್ ನಮ್ಗ್ ಬರೀ ಒಂದ ಸಬ್ಜೆಕ್ಟ್ ಇರುತ್ತ ನಮಗ ಒಂದ್ ಸಬ್ಜೆಕ್ಟ್ ಇರ್ತಾ ಅದಕ್ ಕ್ವಶನ್ ಕೊಡ್ತಾರ ಅವ್ರು ಆಲ್ರೆಡಿ ಇವು ಇವ್ ಸೋದರಪ್ಪಾ ಇವ್ ಸರಯ ನಿಮ್ಗ ಎಕ್ಸಾಮ್ ಕೇಳತ್ ನಾನ ಅಂತ ಹೇಳಿರ್ತಾರ ಅವರು
ಹ್ಮ್
ಅಷ್ಟೇ ಓದಿದವಿ ಅಂದ್ರೆ ಮುಗೀತ್ ನಾವ ಆರಾಮ್ ಪಾಸ್ ಆದ ಹಂಗೆ
ನಿಮ್ದ ಚಲೋಲ್ಲ
ಚಲಸ್ ಹ್ಮ್ ಚಲೋಸ್ ಕೋರೆ ಆಯತ್ ನಮ್ಮದು
ಹ್ಮ ಸರಿತವಪ್ಪ ಮತ್ತ ನಾನು ಇಲ್ಲಿ ಹಾಸ್ಟೆಲ್ದಾಗ ಏನೋ ಮೀಟಿಂಗ್ ಮಾಡತಿನಿ ತಗೋತೀನಿ ಮತ್ತ ಹತ್ತೀನಿ ತಗೋ ಇವಾಗ
ಹ ಸರಿ ತೋಗ ಇಟ್ಲ.